ಹಾ ಹೇಳ
ಬಾಳಲ್ಲೆಟಾಕ್ಕೆೇಳ ಹಲೋ
ಹಲೋ
ಏನ್ ಮಾಡಕತಿ ಏನ ಇಲ್ಲೋಡ್ ಸುಮ್ ಕೂತಿದ್ದೆ ಊಟಾ
ಆಯ್ತು ನಿಮ್ದು ನಾವ ಮಾತಾಡಬಹುದಲೇ ಎಡ್ಡೋ ಹಿಡ ಕೋಂಡನ ಕೈಲಿ ಮತ್ತೆ ಎಷ್ಟೇ ಆತ್ಮೀ ಮಿನಿಟ್ ಆಗ್ಬೇಕೇನ ಹ್ಮ ಹತ್ ನಿಮಿಷ ಆಗಬೇಕು ಮಸ್ತ ಅಂತ ಹ ಮೆಸ ಮೆಸ ರು ಮೆಸ್ಸಿ ಆ್ಲಲೇಡ್ ಎಂಬ ಪ್ಯಾಸ್ ಕೋಟು ಗೋಲ್ಸ್ ಅಂತನೌದ ದಂತ ಏನೇನ್ ಅಂತಾರ ಹ್ರೆ ಏ ನೆಸ್ಟ್ ಕೋಶ್ಚನ್ ನೆಸ್ಟ ಕೋಶ್ನ್ ನ ಅಂದು ಬಿಡ್ತಾನ ಬ್ಯಾರೆ ಕಡೆೆ ಹೋಳಿ ಕೆಸಿ ಆಳ್ಳಿ ಮೆಸ್ಸಿ ಅಂತ ಕಸ್ ಮೆಸ್ಸಿಕೋರ್ ಬೆಟ್ರ ಏನ ಅಂತಾರ ಅವ್ರು ಇನ್ನೊಂದ್ಸತಿ ಆಮೇಲೆ ಇದ್ರೆ ಎಂಬಪ್ಪಿ ಹಲ್ಸಸ್ಕೋಡು ಎಂಬಪ್ಪಿ ಆಲ್ಸು ಬೆಟರ್ ಅಂತ ಅಂದ್ಬಿಡ್ತ್ಗೆ ಇಂಟ್ರವಿ ಇಂಟ್ರಾವಿಗ ಎಂಬತ್ತು ಬಾರಿ ಅಂತಂದ
ಹಾ ಅ ಮೆಸ್ಸಿ ಮತ್ತೆ
ಹ ಹ್ಮ ಮೆಸ್ಸಿ ಆಯಲ್ಯಂಡ್ ನೀನು ಮೂವರ್ ಸ್ಕೋರ್ ಮಾಡಿದ್ರಿ ನಿಮ್ಗೆ ಹೆಂಗ ಅನ್ಸತರ ಯಾರ್ ಬೆಟ್ರ ಅನ್ಸ ಅಂತನ ಮೆಸ್ಸಿ ಆಲ್ವೇಸ್ ಬೆಟರ್ ಬೆಸ್ಟ್ ಈಸ್ ಎ ಗ್ರೇಟರ್ ಪ್ಲೇಯರ್ ಅಂತಾನ ಅಂತಾನ ಈಸ್ ದ ಬೆಸ್ಟ್ ಈಸ್ ದ ಬೆಸ್ಟ್. ಡಿ ವರ್ಡ್ ಅಂತನಾ ಬಟ್ ಫಾರ್ ಬೆಟರ್ ದೆನ್ ನಾಟ್ ರೊನಾಲ್ಡೋ ರೊನಾಲ್ಡೋ ಇಸ್ ಬೆಸ್ಟ್ ಡಿ ವರ್ಡ್ ಅಂತ ಅ ಅಂದ್ಬಿಡ್ತಾನ ಸೊ ಮಸ್ತ್ ಅಂತಾನ. ರ
ಬಗಬಿ
ಲಗ್ಬೇಕೇ
ಹಾ ಸಿಕ್ಸಟೀನ್ ಹಂಡ್ರೆಡ್ ಮೂರು ಹದನಾಲಕ್
ಎಂಟಿ ಕರೆಕ್ಟ್ ಅದ
ಆನ್ಸರ್ ಕರೆಟ್ ಹೇಳೀನಿ ಹ ಸಿಪ್ಲಿ ಮಾಡ ಎಲ್ಲಾ ಸ್ಟೆಪ್ ಅಂಗಡ ಹಂಗದ
ಕೈ ಬಾಡ ಮೇ ಹದಿನಾರು ಎಂಟಲೆ ನೂರ್ ಇಪ್ಪತ್ ಎಂಟ ನ ಎ
ಬೈಠ ಗಯ ಬಾಡ ಮೇ ಪೇಲೆ ಪ್ಯಾರ್ ಕರ್ ಲೆತಾವು ಹೆಂಗ ಮಕ್ಕದತಿ ಕುಚ ಬಿ ರಬ್ ದಿಕ ದಿಕತಾ ಹು ಯಾರ್ ಮೇ ಕ್ಯಾ ಬರತ ಲ್ಲಪ್ಪ ದೋ ಸಡಿ ಮಾಡಗ
ಹ್ಮ್ ಇನ್ ಏಳ ನಿಮಿಷ ಲೇ ಹ
ಅಪ್ಪ ರಾಜನ ಒಕ್ಕಿದ್ನನ್ಸುತ್ತ ನಂದಿ ಊ ತುಲ್ ಹೋಸರು ಅಟಟ್ ಬಿಟ್ರದ ಅದಕ್ ಅವಗ ಬ್ಯಾಸ್ರ ಆಗ್ಬಿಟೆತೆ ಹ
ಹ
ಅವಾಗ ಕರವಿದ್ರೆ ನಮ್ಗೆ ಕರ್ತಿದರ ಬಿಡಲೇ ಹಾ ಈ ಗಿಡ್ಡಗ ಅವ್ರಿಗೆ ಕರ್ದಂಗಲ್ಲವಾ ಮತ್ತೆ ಬಸ್ನಲಿಂದ ಆವಾ ಹೆಂಗ ಬೇಡ ಹೆಂಗ್ ಅದ ನೋಡು ಏ ಏನಿಲ್ಲ ಎಲ್ಲ ಶಂಕರ ಮನಾಗ ಊಟ ಪಾಠ ಇಲ್ಲ
ಹಟ್ಟ ಅಡಿಸಿಿ ಮಕ್ಕ
ಹೌ
ಚಿರುಟಿಲ್ ಬಿಡ ಅವಂಗ ಹುಚ್ಚ ಸ್ವಾಮಿಗಳ
ಅದು ಇನ್ನ ಏನು ಅಲ್ಲ ಕಲ್ದು ಮಾತಾಡ ಮಾತಾಡ ಏನ್ ಬಂದ ಯಾವ ಯಾವ್ ಪುಟ್ಟ ರಾಜ್ ಒದ್ದ ಬಿಡ್ತದನ ಈವಾಗ್
ಹಂಗ ಮಾಡಿರ ಸುಮ್ ಬಿಡ
ಜಲ್ಲಿ ಪಿಸಿ ಅದ ಸ್ಳಳ ಕಟಿಂಗ್ ಮಾಡಿಸ್ಕೊ ಕ್ರಿಕೆಟ್ ವಿತ್ ಶಾಟ್ ಅದ್ರ ಕರಗ ಇದ್ರು ಕರಗನಕ್ಯನ ಒನ್ ಸಪ ಕಪ್ ಇದ್ರುನು ಡಾರ್ಕ್ ಚಾಕ್ಲೇಟ್ ಅಂತ ಒಂತರ ಕಿಟ್ ಕಾಟ್
ಕೆಟಿಗೋಲ್ಸ್ ಹ್ಮ್
ಬಾರಿ ಇದ ಎಂ ಎಸ್ ಧೋನಿ ಕೇಳ್ರತ್ನ ಯಾರ ಹೂ ಕೊಟ್ರ ಎಂ ಎಸ್ ಧೋನಿ ಅರ್ಜುನ್ ಮಾಡು ಕೆಲರ
ಮಧ್ಯದೇಶ ಮಾರ್ಗ ಸಚಿನ್ಗ
ಹ್ಮ್ ಎಂ್ ಎಸ್ ಧೋನಿಗೆ ಪದ್ಮಶ್ರೀ ಪದ್ಮಭೂಷಣ ಕೇಲ್ರತ್ನ ವಿರಾಟ್ ಕೊಹ್ಲಿ ಅರ್ಜುನ್ ಅವಡ ಕೇಳರತ್ನ ಪದ್ಮಶ್ರೀ ಕೊಟ್ರ ಪದ್ಮಶ್ರೀನ ಪದ್ಮುರುಷ ಚರ್ ರ್ತದೆ ಎಲ್ಲಿ ಹಗಿದ್ದ ಎಲ್ಲ
ರೈಲ್ವೆ ಗಗೆಲ್ವೆ ಎಲ್ಲ
ಹೌ ನು ಗೌರ್ಮೆಂಟ್ ಪದ್ಮಭೂಷಣ ಒನ್ ಸಿಗುವಕಿನ ವಿರಾಟ್ ಕೊಹ್ಲಿಗೆ ಹ ಹೂ ತಲ್ಲಿರು ಯಾವಾಗಾರ ಗೌರ್ಮೆಂಷ ಬೇಕಲ್ಲರು ಹಾರ ಅವ್ರು ಏನು ಎಲ್ಲ ರೊಸ ಮಾಡಿರ್ತಾರ ಅವ್ರ ಯಾಕ
ಿವ ನೋ ನಿಮ್ಮ ಮಮ್ಮಿ ಪೇವರೇಟನಾ ಮ ಮೂಗ ಐದುರು ಪೇರಟ್ ಪಲ್ಯ ಇನ್ನೊಂದೆಡೆ ಹದರಿಿಂದೋಗುತ್ತೆ ಈ ಎರೆ ಮಣ್ಣಿ ಕಡೆ ಹೋದ್ರೆ
ೂರಿ ಆ ನಮ್ಮ
ಏನಾದ ತಾರಕಾಯಲ್ಲ ಗಗಂಬರಕ್ಕೆ ಹೋಗಿರತ್ತವಿ ಹೋದಾಗ ಒಮ್ಮೆ ಅಲ್ಲಿ ಎಲ್ಲರ ಇರ್ತ ಹೋಗದ ಹಾಕೊಂಬ್ರ ಇರ್ತ ಆರ್ಕೊ ಬಾತರ್ಮ್ಮ
ಚಗ್ಗ್ಯಧನ
ಟ್ವೆಂಟಿ ಟ್ವೆಂಟಿ ಸಟ
ಟನ್ ಪಬ್ಜಿನ್ ಟ್ವೆಂಟ ಏಯ್ಟೀನ್
ಇಪ್ಪ ಹೋಗ ನಮ್ ಜ್ಞಾನವಮ್ಮರ ಆಡ್ತಿದರ್ಲಿ ಇಲ್ಲಿ ನಾ ಪೋಸ್ಟ್ಿಗೆ ಡೋ ಮಾಡಿದ್ದೆ ಫಸ್ಟ್ ನಮ್ ಫ್ಯಾಮಿಲಿಿಯಾಗ ನಾನೇ ಆಡಿದವ ಹ್ಮ್ ನಾನ್ ಎಷ್ಟು ಬಂದ ಪರಿಚಯದ ನಮ್ ಕಾಲೇಜ್ನಾಗು ಸ್ಕೂಲ್ಾಗು ನಾನೇ ಪಫಸ್ಟ್ ಮಾವು ಹ ಪಬ್ಜಿ ಆಡಿಿದಾವ ಹಾ ಆಡ್ದ ಅಷ್ಟೆಲ್ಲ ಇದು ಮಾಡಿ ನೀ ನಮ್ಮ ಮಾಮ ಆದ್ರು ನಮ್ಮ ಮಾಮಪ್ಪನ ಡೋಗ ಮಾಡಿದ್ ದೊಡ್ಡ ಮಾಮಪ್ಪನಾಗ ನಮ್ಗೆ ಈಗ ೋನ್ ಕೋಡ್ನ ಇಲ್ಲಲ್ಲ ಇವಾಗ ಇದ್ರ ನಾವವು ಅವ್ರ ಊರಾಗ ಯಾರ ಓಡೇಬ ಬಿಟ್ಟ ೆ ಅಂದ್ರೆ ಅವ್ರಪ್ಪಾ ಪಗ್ಜಡ ಹಂಕಸ್ ಹೋಗ್ಬಿಟ್ಟಿದ್ ಅವ್ ಮನಿ ಊಟ್ಟ ಹೋಗ್ಬ ಬಿಟ್ಟಿದ್ದ ಮನೆಿ ಊಟ್ಟೋಬ ಬಿಟ್ಟದ ಏ ನಿಮ್ಮೊ ನೀನು ಮನೆಿ ಊಟೋಕೆ ಕೊಡ್ತದಿಲ್ಲ ಅಂತಗಸ ಬರ ಬೇವ ನನಗ ನಮ್ಮ ತಾತ ಹೇಳೋದು ಅದು ಪಬ್ಜಿ ಲ್ ಬ್ರೀ ಮಾಡವ ತೂತ್ಾಟಷ್ಟ ಪಳ ಒಂದು ಬ್ಯಾ ಹ ಬಿಟ್ಟದ ಅಂತಂದವ ಬರೀ ಪಿಕ್ಚರ್ ನೋಡುದು ಬರೀ ಯೂಟ್ಯೂಬ್ ನೋಡತದಾಗ ನಾನು ಪಬ್ಜಿ ಆಡೋಬ್ರಿ ನನ್ ಪಾಳೆ ಸಿಗಾನ ಯಾವ ಯೂಟ್ಯೂಬ್ ನ ನೋಡೋದು ಕೆಲಸ ಹಪ್ಲ ಅಂತಿ ಅವ ಹಳ್ಬ ಬಿಟ್ರ ನನ್ ಅವ್ ಹತ್ರ ಒ್ ಸ್ಪ ಯಕೆ ಇಂಟೆಸ್ಟ್ ಇಂಟ್ರೆಸ್ಟ್ ಕಡಿಮೆ ಆ ತನಕನುಫೋನ್ ಇದಿದಿಲ್ಲ ೋನ್ ಇದ್ರೆ ಆರಾಮಾಗ ನಾನು ಹ ನೆಕ್ಸ್ಟ್ ವರ್ಷ ಅವ ಲಾಕ್ಡೌನ್ ಬತ್್ ಬಿಿಡ್ತವಿ ಅವ ಅವಾಗ ಒಂದ್ ಪೋನ್ ಕೊಡಸಬಿಟ್ರು ಒಂದ್ ಯಾವ್ದ ಸಂಸಾರ
ಸಸಾಂಗ್ ೆ ಹ
ಬದ
ಬಗಲ್ ಬರ್ಸ್್ತಾನ ಹ್ಮ
ಅಲ್ಲ ಅವ ಲಾಕ್ಡೌನ್ ಹೋಗ್ ಕೊಡ್ಸಬಿಟ್್ರರು ಅವ ನ ಮಾಡಣ್ಣ ಇಬ್ರು ನಮ್ಮ ಅಣ್ಣ ಸೆಕೆಂಡ್ ಇದು ಟೆಂತ್ ಏನ್ ಇದ್ದ ಇವ್ನು ಟೆಂತ್ ಇದ್ದ ಇಬ್ರು ಒಂದೇ ಕ್ಲಾಸ್ ಮಂು ಫೋ್ ಕೊಡ್ಸಿಟ್ರ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಜಗ್ಗಡಂದ ಸುಳೆ ಮಕ್ಳು ನನ್ಗ್ ಒಟ್ಟ ಕರ್ಕೊತುದಿಲ್ಲಾ ನಾ್ ಬಂದ್ರ ನಾನು ಅಪ್ಪುಪ ಡೋಗ ಮಾಡ್ತಿದ್ದೆ ನಾವ್ ಹೋದ ಒಟ್ಟ ಕರ್ಕೋತದಲ್ವ ಯ್ ಆರಕ್ ಹೊರ ಸರ್ಲಿ ಅವ್ನು ಹೊರಗುಿಂತದ್ರು
ಹ
ಹ ನಮ ದೋಸ್ತ್ ಫ್ರೀಪರ್ ಆಡ್ತನಾ ಅಂತಪ್ಪಾ.
ಕೇಳನೀ ಎಲ್ಲಾ ಅಂತ ಅಂದ.
ಇನ್ನು ಪುಲ್ಲು ಸೀನು ಗೊ ಮಸ್ತಲೆಪ್ಪ. ನಾ ಇನ್ನು ಪೂರ್ತಿ ಪಿಕ್ಚರ್ ನೋಡ ನೋಡಿಲ್ಲ ಪೂರ್ತಿ ನೋಡಿಲ್ಲ. ಎಲ್ಲಾ ನೋಡಿನ ಅಂದ್ರ ಇವತ್ ಒಳ್ಳಿ ನೋಡ್ಬೇಕು ಸದ ಇವತ್ತರ ನಾಳಾರ. ಅದು ನಮ್ಗ ಇಲ್ಲಿ ನೋಡ ಒನ್ ಮಾಥ್ಸ್ ಫೈವ್ ಟು ಮಾಥ್ಸ್ ಫೈವ್ ವ್ಯೂ ಆರ್ ನಾಟ್ ಹಲ್ಲೋ ಹೌದು ಮತ್ತೆ ಎರಡು ಮ್ಯಾಚ್. ಐದ ಗೋಲ್ ಓಡದಾನ ಓಕೆ ಫೈನ್ ಐ ವಿಲ್.
ಓಕೆ ಫೈನ್ ಐ ಟೇಕ್ ಟು ಯು.
ಟು ನೈಟ್.
ಏ
ಹಗೆ. ನೋಡಿ ಬೇ ಒಮ್ಮಿಗೆಲ್ಲಾಕ್ ಬಿಟ್ಟಿಲ್ಲ ಅವರ ಜೋಪ್ಪನಕ ಮೂರ ಇವರ ಹೊಡದಾರ.
ಏ ಮಸ್ತಾಳೆ ಹೇಬೇಡ್ರಿ.
ಹೂ ಅಜೇ ಇಲೋಡೆ.
ಕ್ಯೂ ಏನೀಲ್ಲ ಹ್ಮ
ಬಿಳತಾನ ಏನಾದ.
ಏನರ
ಹಾ ತು ಎಂಗೆ.
ಇನ್ನು ಮೊನೆ ನಿನ್ನ ಹೋಗ್ಬೇಕ ಆಕನಿ ನೋ
ನೋಡಿರಬೇಕ.
ಲೇಜ್ಜ ಅದು ಇಲ್ಲಿ ಹೋಗತಲ ಅದು ಹೊರಗ್ ಓತಿರುತ್ತ. ಕ್ರಾಸ್ ಮ್ಯಾಗ ಹೋತ ಬಾಲ. ಕಾರಾಲಿ
ಹ್ಮ್ ಹ್ಮ್ ಹ್ಮ್
ಕಾಲೇಜ ಲ್ಲಿ ನೋಡದವಿ ವಿಡಿಯೋ ಫುಲ್ ನೋಡಿದೆ ಎಂತೇಟ ಹೊಡೆದ
ಫೋನ್ ಬಂತಲೆ. ಎತಬೇಡ ಏತಬೇಡ ಹೆತೆಬೇಡ ಕಟ್ ಮಾಡತೀನಿ ಕಟ್ ಮಾಡ ಅದನ ಹ್ಮ್. ಹ್ಮ್.
ಅಜೆ ಇಲ್ಲೋಡ ಒನಏಟು ಟು ಸೆವೆಂಟಿ ಸೇವನ ಹೂ.
ಹ್ಮ್ ಹ್ಮ್ ಹ್ಮ್ ಯಾವ ಒನ್ ಎಟ ಆಯ್ತ
ವೀರೇಶ್ ಶೂ ಹಾಕೊಂಬಾ ಬಾ ಅಂತ ಹೇಳಿದ್ದ ಅಲ್ಲೆ ಇದ್ದೆ.
ಎದುು ಹ
ಈಗ ಟೀಮ್ ಆಫೆಕ್ಸ್ ಒದ್ದೆ ಒನೆದ್ದು ಇದು. ಟಿ ಎಸ್ ಎಂ ಟಿ ಎಸ್ ಎಂ ನಂಗುನು ಆಕ್ತದಮ ಎವಿ, ಫುಲ್ ಪ್ರೊ ಅಣ್ಣಾಕರದ ಪ್ರೊ ಇರ್ಲ್ಲ,
ಪ್ರೊ ಇರ್ಲ್,
ಅಲ್ಲಿನ ಯಾಕ ಬಿಟ್ ಬಂದ್ ಬಿಡ್ತಾನ ಏನಾಗತ್ತಾನ ಆಮೇಲೆ, ಗಾಡ್ ಲೈಕಿ ಬಿಡತಾನ ಗಾಡ್ ಲೈಕ್ ನ ಬೆ ಬೆಂಚ್ಮೆಲ್ ಕುಂದ್ರಷಿ ಬಿಡ್ತಾರೆ ಒಂದು ಮ್ಯಾಚ್ಇವ್ ಚೊಲೋ ಆಡಲ್ಲ ಅಂತ ಹೇಳಿ. ಸಬ್ಸ್ಟಿಟಟ್ ಬಿಡ್ತಾರ ಎಲ್ಲರೂಏ ಬೆಂಚ್ ಪ್ಲೇರ್ ಅಂದ ಏನ ಸರಿ ನ ಹತಾರಪ್ಪ ಎಲ್ರು ಬಾಳ ಹಂಗೆ ಅಂದ್ ಬಿಡ್ತಾರ, ಏ ಅವಗ ಆಡ್ತಿರ್ತಾರ ಸ್ಪೋರ್ಟ್ಸ್, ಟೂರ್ನಮೆಂಟ್ ನಡದಿರ್ತೈತಿ ಒಂದ್ ಎರಡು ಮ್ಯಾಚ್ ಸರಿ ಆಡ್ತಾರಲ್ಲವ ಅಂದ್ರ ಯಾಕ ಕೈ ಕುಂತಿರ್ಲ
ಹ್ಮ,
ಅವನು ಕಕುಂದ್ರಶ್ ಕೆಶಿ ಬೇರೆವ್,
ಹ್ಮ್,
ಬೆಕ್ಕದ್ ಇಂಟ್ರವು ಹೋದ್ರುನು ಏ ಜೊನತನಾರ ಯಾರ ಅಂತ ಕೇಳ್ತಾನ ಏ ಬೆಂಚ್ ಪ್ಲ ಹೇಳತಿರ್ಬೆಕ್ ಹೇಳಲ್ ಸರಿನಾ ಎಲ್ಲ ಅಂತಾರ ಎಲ್ರು ಏಟರ್ಸ್ಗಳು, ಗೋಬ್ಲನ್ ಗಿಬ್ಲ ಬೇರೆ ಟೀಮ್ನ ಇರ್ಲ್ಲ ಅವ್ರು, ಪ್ಲೇಯರ್ ಬಗ್ಗೆ ಏನ್ ಹೇಳ್ತರ್ ಬಿಡ ಅಂತಂದ್ ಬಿಡ್ತಾರ. ಹಂಗ ಬಾಳ, ಯಾ ಅಸ್ಸ್ಯಾ ಅಸ್ಸ್ಯಾಮಾಡ್ತಿರ್ತೀರ್ ಅವಾಗ, ಅದ್ರ ಸಂಬಂಧ ಸುಮ್ಮ್ ಬಿಟ್ಟ ಬಂದ್ ಬಿಡ್ತಿನಿ ಅವ್ವಗ.
ಟೀಮ್ಗ ಇರ್ತನ ಈಗ.
ಮತ್ತ ಈಗ, ಅಕೌಂಟ್ ಎ ಗಾಡಿ ಇಲ್ಲ ಅಂತ ಐತಿ ಹೇ ಇಲ್ಲ ಟ್ಯಾಗ್ ಅಂತ ಐತಿ ಇವಾಗ.
ಹ್ಮ್, ಹ್ಮ್
ಟುಡೇ ದೇರ್ ವಿಲ್ ಬಿ ಟೆಸ್ಟ್. ಇನ್ನ ಕಟ್ಟಗ್ವಲ್ತ ಅಲ್ಲ ಲೆ ಕಾಲ ಅದು
ಕಣ್ಣೂಗ್ಯ, ಐನೂರ ಎಂಟ್ ಅಗ್ಯಾರ್ ಲೇಏಜ್ ಫಾಲ್ಲೋರ್ಸ್ ನನಗ.
ಅದಕ್ಕೆ,
ಅರ್ಧ
ಚಗಮಂದಿ ಫಾಲೋ ಬ್ಯಾಕ್ ಆಗ್ಬೇಕ್ ಇನ್ನಾ,